ಹಲೋ ನಾಮ ಏನಲ್ಲಪಾ ಒಳ್ಳಿಯ ಹರಾಮ
ಆರಾಮಪಾ ನೀನ
ನಾನ್ ಆರಾಮ ನಡಸ ಸಮಾಚಾರ
ಕ ಇ್ಮೆಲ ಹಲೋ
ಆಾ
ನೀಏನ್ ಆಡ್ದ ಪ ಅವಲಿ ಏನ್ ಎಲ್ಲಿದ್ದಿ ಇಲ್ಲಿನ್ಿಲ್ಲ ಫೋನ್ ಹತ್ತ ಅವಲ್ಲಿ
ಹೌದಾ ಬೆಂಗಳೂರ್ಗೆ ಹಾಕ ಹೋಗಿದ್ದು ಈಗ ಎಲ್ಲಾ ಬಿುಟ್ಟ ಉ ಇದಾವ.
ಊರಾಗ ಇದ್ದ್ಯಾ ಮಾಡ್ತಪ್ಪಾ ಊರಾಗ ಎಲ್ಲಾ ನಮ್ಮ್ ಊರಾಗಲ್ಲಾ ಇದ್ದಿದ. ಆಯ್ತು ಎಲ್ಲ ನಮ್ಮಊರ ಲ್ಲ ಹಡಾರ ಉಡಾಗ್ಯಾವ ಅಂತ ಹೇಳಿಸಿ. ನೀನ್ ಹಂಗೆ ಆದಿಪ್ಪಾ ಅಂತ ಹೇಳ ಸುಮ್ಮ್ ಮನೆ ಬಂಗೂರ್ ಹಪ್ಪಾ ಅಂತ ಅಂದ್ರೆ ಬಂಗೂರ್ ಬಂದ.
ಹೌದ್ ಮನೆಗಲ್ಲ ಆರಾಮಾರಲ್ಪಾ ಅಪ್ಪ ಅಮ್ಮ ಅಣ್ಣ ಅವ್ರೆಲ್ಲಾರು.
ಹ್ಮ್ ನೀ ಎಲ್ಲ ನೋಡ್ಪ ಆಕಡೆ ನಿಮ್ಮ ಮನ್ಯಾಗ.
ಹ್ಮ್ ಅರಾಮಾರ ನೋಡಿ ಈ ಕಡೆನ ಎಲ್ಲ.
ಹ್ಮ್ ಏನ್ ಎಲ್ಲಾ ಕೆಲ್ಸಗಳು ಅದವ ಹೊಲ್ದುವ.
ಹ ಎಲ್ಲೂ ಏನ ಕೆಲ್ಸ ನಡದದ್ ನೋಡು ಈಗ. ಮಸಲ್ಲಿ ಬಂದಿದ್ದು ಒಂದ್ ಮೂರು ಚೀಲ ನಾವು.
ಹಾ ಹಾ.
ಹ್ಮ ಮಸಾಲೆ ಎಳಸಂದ ಒಂದು ನೂರು ಚೀಲ ಈಗ ಜಸ್ಟ್. ಇಳಿಸಿಂದ ನನ್ಗ್ ಹಚ್ಚಿದ ನನಪುವ ನಂಗೆ ಸುಮ್ಮ ಏನ್ ಮಾಡಗತ್ತೆ ಅಂತ.
ಹ್ಮ್ ಹ್ಮ್ ಅದ ಈಗ. ಎಲ್ಲಾ ಬೀಜಗಳ ಎಲ್ಲಾ ಊರಿ ಬೆಳೆ ಎಲ್ಲಾ ದೊಡ್ವಾಗ್ಯವ.
ಆಯ್ಗ ಚೊಲೋ ಒಂದು ಈಗ. ಮಸಮಾಗ ಚಲೋ ನವುತ್ತೆ. ಏನಿಲ್ಲ ಅಂದ್ರ ಈ ಸಾವ ಮೆಳ್ಕಲ್ ಮ್ಯಾಗ ಸ್ವಲ್ಪ.
ಏನ್ ಒಂದ್ ತಿಂಗ್ಗಳು ಬೆಳ್ಯ.
ಹ್ಮ್ ನನನೋಡಾ ಒಂದ್ ತಿಂಗಳ ಬೆಳೆ.
ಹ್ಮ್ ಆವ ಆವ.
ಎಲ್ಲ ಚೊಲೋ ಇದದ ಮಳಿ ಗಿಳಿ.
ಮಿ ಮನ್ನೆ ಒಡದ್ದ ಮಳಿ ಸೊಪ್ಪ ಚಲೋ ನಾ ಅದ ಮಳಿ.
ಹಾ.
ಹ ಈಗ ಮಸಾಲೆ ಹಾಕ್ಬೇಕು ಮಸಾಲೆ ತಂದಿವವಿ ನಾಳಗ್ ಹೋಗ್ಬೇಕುಣ್ಣ್ ಮಸಾಲೆ ಹಾಕಕ ಈಗ್.
ಹಾ.
ಹ್ಮ. ಹ್ಮ ನಿಮ ಕಡೆ ಏನ್ ಬಿತ್ತಲ್ ನೀವ್ ಏನ್ ಗುಡುನೆ ನಿಮ್ಗ ಆ ಕಡೆ.
ಏ ನಮ್ ಮನ್ಯಾಗ ಆಯ್ತು ಹೋದ್ರೆ ಕುರಿಕಾಯ್ತಾರ ಇಲ್ಲಾಂದ್ರೆ ಈಗ ಹೊಲಾ ಮನ ಅಂದ್ರೆ ಗ
ಹ್ಮ್.
ಈಗ ಇದು ನ ನಾಡ್ ಚಲ್ಲ ಅದಾ.
ಹ್ಮ್ ಹ್ಮ್ ಹ್ಮ್.
ಮತ್ತ್ ನಾ ಅದ್ರಾಗ ನೋಡಿ ಈಗ.
ಹೌದ ಅದ ಯಾರ್ ನೋಡಿಕ ಅಂತಾರ ನಾ ಅದು ಗದ್ದೆ ಎಲ್ಲ ಆ ಕಡೆ.
ಗದ್ದೆದೆಲ್ಲಾ ಮನ್ಯಗ ನೋಡ್ಕತ್ರ.
ಮನ್ಯಾಗ ನೋಡ್ಕೋತಾರ.
ಹ್ಮ್ ಮನ್ಯಾಗಾರಲ್ಲ ಅಪ್ಪ ಅವ್ವ ಈಗ ಮನ್ಯಾಗ ಯಾರ ಅವರು. ಅವ್ರೇ ನೋಡ್ಕೋತಾರ ಎಲ್ಲಾ ಅದ್ನ.
ಹ್ಮ್ ಹ್ಮ್ ಈಗ ಅಣ್ಣ ಅಷ್ಟೇ ಇದ್ಕೊಂಡಾನೆ ಕುರಿಗ.
ಹಾ ಅಣ್ಣ ಅಣ್ಣನ ಹೆಂತಿ ಕುರ್ಯಗಾರ.
ಹ್ಮ್ ಹ್ಮ್ ಹ್ಮ್.
ಮನ್ಯಾಗ ಅಪ್ಪ ಅವ ಅಂತು ಊರಗಾರ ಮತ್ತನ ಅದು ಈಗ ಎಲ್ಲರೂ ಒಂದಕ್ಕೆ ಅಂದ ನಿಂತ ಮತ್ತೆ ಈಗೆಲ್ಲ ಆಗಲ್ಲ
ಆಗಲ್ಲ ಆಗಲ್ಲ
ಅದಲ್ಲ
ಏನನ್ ಮಾಡ್ಬೇಕ ಆತ್ ಮತ್ತ ಹೆಂಗ ಎಲ್ಲಾ ಒಬ್ಬ್ರೇ ಒಂದೇ ಮಕೆ ನಿಂತವಿ ಎಲ್ಲಾ ಕುರಿನೇ ಇದ ಮಾಡ್ಕ ಎಲ್ಲಾ ಮಾಡ್ಬೇಕಕ್ ಕಡವ ಅಲ್ಲ ಮಂದ ಮಾಡ್ಬೇಕು ಕಾಗಡಿನ ಮಾಡ್ಬೇಕು ಕುರಿನ್ ನಡ್ಕಬೇಕು ಹ್ಮ್
ಹ್ಮ್ ನಾಾನ ಅದಕ್ಕೆ ಬೆಂಗಳೂರು ಬಂದ್ ನಿಲ್ಲಯ
ಬೆಂಗ್ಳೂರ್ ಏನ್ ಮಾಡಕತಿ ಕೆಲ್ಸ ಅಲ್ಲ
ಇಲ್ಲ ಇಲ್ಲಿ ಅ ಇ ಮಾಡಕತ್ ನೋಡ ಜಪ್ಪಟು
ಜಪಟ್ಟೋ
ಹಾ ಡೇಲಿವರಿ ಏ ಇದ್ರ ನ ರಗಡ ಆದ್ ಮಾಡಿದ
ಹೌದಾ ಚಲೋ ಸಿಗ್ತದ ಅದ್ರಗ
ಹ್ಮ್ ನಮ್ಮೇ ಡಿಪೆಂಡ್ ನೋಡ್ ನಾವ್ ಹೆಂಗ್ ಮಾಡ್ತವಿ ಹಂಗ ಶ್ಯಾಲ್ರಿ
ಹೌದಾನ ನೀ ಹೆಂಗ ಅದೇ ನೈಟ್ ಮಾಡೋದ ಇರ್ತದ ಏನು ಬೆಳಗ್ಗಿನೇ ಮಾಡದ ಇರ್ತದೆ
ಬೆಳಿಗ್ಗೆ ಬೆಳಗ್ಗೆಯಿಂದ ಮಾಡ್ದಂದ್ರೆ ಬೆಳಿಗ್ಗೆ ಆ ಒಂದ್ ಆರು ಗಂಟೆಯಿಂದ ಮಾಡಕ ಇ ಪಂದ್ರ ಒಂದ್ ಹನ್ನೆರಡು ಗಂಟೆ ತನ ಚಲೋ ಆರ್ಡ್ರ ಬಿಳ್ತಾವ ಹನ್ನೆರಡು ಗಂಟೆ ಮ್ಯಾಲಿಂದ ಮತ್ತ ಅಷ್ಟು ಆರ್ಡರ್ ಬಿಳಲ್ಲ
ಹ್ಮ್
ಮತ್ತ ಮೂರ್ವರ್ ಇಲಿ ಅಂದ್ರ ಸ್ಟಾರ್ಟ್ ನೋಡ ಮತ್ ಆಡ್ರ ಬಳಕ ರಾತ್ರಿ ಹನ್ನೆರಡರ ತನ ಬಿಡ್ತ
ಅಬ್ಬಾಬ್ಬ ಅಬ್ಬಬ್ಬ ಅಬ್ಬ ರತ್ರಿ ಹನ್ನೆರಡು ಅಡ್ತಾನ ಹತಾನು
ಹ್ಮ್ ಹನ್ನೆರಡರ ತನ ಮಾಡಿದೆ ಅಂದ್ರೆ ಎರಡ್ ಸಾವಿರ ಹಿಂಗ ಹತ್ತ
ಹ್ಮ್ ಬೆಳಗ್ಗಲ್ಲಿದ ಅಂದ್ರ
ಹ್ಮ ವಾರಕ್ಕ ಒಂದು ಹತ್ತು ಸಾವಿರಾ ಹನ್ನೊಂದ್ ಸಾವರ ಹನ್ನೆರಡ್ ಸಾವಿರ ತನ ಆತದ ನೋಡಪ್ಪಾ
ಹ್ಮ್ ಅಂದ್ರನು ಸ್ವಲ್ಪ ಹೇಳ ಹ್ಮ ಅವ್ರರು ಸ್ವಲ್ಪ ನಿಮ್ಗೆ ಯಾವ್ಯಾದ್ದ್ಯನಲ್ಲಾ ಹಿಂಗ ಬೈಕ್ ಓಡಸೋದು ಅದು ಮಾಡೋದು ಏನ್ ದೂರ್ ದೂರ ಇರಲ್ಲ
ಹ್ಮ್ ಎಲ್ಲಾ ಏ ದದುರ್ ದೂರ್ ಇರ್ತಾವ ಹೋವು ಎಲ್ಲೆಲ್ಲಿ ಬಿಡ್ತವೆ ಎಲ್ಲೆಲ್ಲಾನು ಅಂದ್ರೆ ಇಷ್ಟು ನಾಕ್ ಕಿಲೋಮೀಟರ್ ಐದ್ ಕಿಲೋಮೀಟರ್ ಒಳಗೆ ಇರುತ್ತಾ
ಇಲ್ಲ ಇಲ್ಲ ಅವ್ರು ಫೋನ್ದಾಗ ಲೊಕೇಶನ್ ಹಾಕ್ತಾರೆ ನಿಮ್ ಈ ಏನ ನೀವ ಲೊಕೇಶನ್ ಹಾಕೊಂಡ್ ಹೋಗ್ಬೇಕಲ್ಲಿ
ಲೊಕೇಶನ್ ಇರುತ್ತ ಶೀದಾ ಅಲ್ಲಿಗೆ ಹೋಗದು
ಅಲ್ಲಿ ಹೋಗ ಸೀದಾ ಲೊಕೇಶನ್ ಇರುದೇನಾ ಯಾರ ಇವರು ಈಗ ಇವರು ಇರ್ತಾರಲ್ಲ ಜಪ್ಪ ಅದವ್ರ ಅವ್ರ ಅವ್ರ ಇದ್ ಮಾಡ್ತಾರ ಏನ್ ಲೊಕೇಶನ್
ಹ್ಮ್ ಅದ ಆರ್ಡರ್ ಬಿದ್ದ ತಕ್ಷಣಲ್ಲೇ ಅಲ್ಲಿ ಲೊಕೇಶನ್ ತೋರಿಸಿಬಿಡ್ತೆ ಇಲ್ಲಿಂದ ಅಲ್ಲಿಗೆ ಹೋಗದಂತ ತಲುವೇ ಬಂದ್ಬಿಡನ್ನ ಅಲ್ಲಿಗ ಒ ಮೂರ್ ಕಿಲೋಮೀಟರ್ ಇ್ದ ಐದ್ ಕಿಲೋಮೀಟರ್ ಒಳಗೆ ಅದು
ಐದು ಕಿಲೋಮೀಟರ್ ಒಳ ಹ್ಮ್ ಹ್ಮ್
ಹ್ಮ್
ಟ್ಟ ಆಯರ ಕಿಲೋಮೀಟರ್ ಆ ಕಿಲೊಮೀಟರ್ ಒಳಗಳ ಎಲ್ಲ ತ
ಹ್ಮ್ ಎಲ್ಲನ ಹೋಗ ಐದ ಕಿಲೋಮೀಟ್ರರ್ ಒಳಗ ಐದ್ ಕಿಲೋಮೀಟರ್ ಬಿತ್ತ ಅಂದ್ರೆ ಆ ಸ್ವಲ್ಪ ರೊಕ್ಕ ಜಾಸ್ತಿ ಬರ್ತಾ ಐವತ್ ರೂಪಾಯಿ ಹಂಗ ಇರ್ತ ಆಡ್ರಿಗೆ ದಾಡ್ರಿ ಮತ್ತ ಮೂರ್ ಕಿಲೋಮೀಟರ್ ಒಳಗಿತ್ತ ಅಂದ್ರೆ ಇಪ್ಪತ್ತಾರು ರೂಪಾಯಿ ಹಿಂಗ ಹದ್ನೆೆಂಟು ರೂಪಾಯ ಹಿಂಗ್ ಕೊಡ್ತಾರ
ಹ್ಮ್ ಎಫಸ್ಟ್ ಆರ್ಡರ್ ಹೊಡ್ಿತೀನಿ ದಿನ ಅಂದ್ರ ಒಂದು ಮೂವತ್ ನಲ್ವತ್ ಹೊಡಿತ
ಹ್ಮ್ ಮೂವತ್ ನಲ್ವ ಜಾಸ್ತಿ ನತ ಐವತ್ತು ಅರವ ತೊಡಿತಿ
ಐವತ್ ಅರವತ್ ಅಂದ್ರ ಎಷ್ಟ ಜಾಸ್ತಿ ಆತ ಅಂದ್ರ ನಿಮಗೆ
ಹ್ಮ್ ಮತ್ತತ್ ಮಾಡ್ಬೇಕಲ್ಲ ಮತ್ತೆ ದುಡಿಬೇಕಲ್ಲ ಈಗ ದುಡ ಬಂದರ್ತೆ
ದುಡಬೇಕಕ್ ದುಡಬೇಕಕ್ ಮೆ
ಹ್ಮ್ ಮತ್ತ ದುಡ್ಲಿಲ್ಲ ಅಂದ್ರೆ ಮತ್ತ ಏನ ಇಿಲ್ಲಲ್ಲಿ ಈಗಿನ ಜನ್ರೇಷನ್
ಹ್ಮ್ ಮಗೆ ಅವ ಸ್ವಲ್ಪ ದುಡಿಬೇಕ ಹಿಲ್ಲಾಂದ್ರೆ ಏನಿಲ್ಲ ಇವಾಗ
ದುಡ್ಲಿಲ್ಲ ಅಂದ್ರೆ ಯಾರ ಕೇಳಲ್ಲ ನಮ್ದು
ಹ್ಮ್ ಹಂಗಗೆ ಅ ಹಂಗಗೆ ಅಪ್ಪ ಅದೇನ್ ಬೈಕ್ ನಿಂದೆ ಆದ ಏನ್ ಅವರು ಕೊಡ್ತಾರ
ಬೈಕ್ ಸ್ಪ್ಲೆಂಡರ್ ತಂದಿ ನೋಡಪಾ ಮನ್ಲಿ ಅಂತ
ಮೊನ್ನೆ ಅ ಇತ್ತಲ್ಲ ಸ್ಪೆಂಡ್ರ ಅದೇ ಹಯ್ದ್ ಬಿಿಟ್ಟೆನಾ
ಹ್ಮ್ ಮನೇದ ತಂದ್ಬಿಟ್ಟನ ಕಡೆ ಮತ್ತೆ ಮಾಡ್ತಿ ಈಗ ಈಗ ಯಾಕಂದ್ರ ನಮ್ ಗಾಡಿದಾದ್ರೆ ಅೇ ಒಂದ್ನಕ್ಕಕ್ ಒಂದ ಎರಡ್ನೂರು ರೂಪಾಯಿ ರ್ಚು ಹೋದ್ರನು
ಹ್ಮ್
ಆರ್ನೂರು ವೋಲ್ಕನ ಬಿಡು ಒಂದ ಮುನ್ನೂರು ವೋಲ್ಾಕ್ ಮುನ್ನೂರ್ ಹದನ ಒಂದ ಹದ್ೇಳೂರುರಲ್ ಉಳಿತಲ್ಲ ಒಂದ್ ಎರಡ್ ಸಾವರದಕ್
ಹೌದೌದು ಉಳಿತದ ಉಳಿತ ಅವ್ರದಿತ್ತ ಅಂದ್ರ ಏನ್ ಅವ್ರೇ ಆಾಕಕ್ ಕೊಡ್ತಾರ ಏನ್
ಅವ್ರ್ದಿತ್ ಅಂದ್ರೆ ಅವ್ರ ಗಾಡಿಗೆ ನೋಡಪಾ ತಿಂಗಗಳ ಇದು ವಾರಕ್ಕೆ ಎಡ್ ಸಾವಿರ ಕಟ್ಬೇಕು
ಆ ವಜ್್ರ ಹೊತ್ತ ಪ ಅವರಗಾಡಿತ್ತಂದ್ರ
ಹಾ ನೀ ನಡ್ಸು ಬಿುಡು ಏನಾರ ಮಾಡ
ಹ್ಮ್
ವಾರಕ್ಕೆ ಎಡು ಸಾವಿರ ರೂಪಾಯ ಕಂಪಲ್ಸರಿ ಕಟ್ ಕಟ್ಲಬೇಕ ಹಾ ವಾರ ಬ ಅಂತಂದ್ರೆ ಕೇಳ್ತಾರ ಅವ್ರ ಇಲ್ಲ ಈ ಅಿದ್ರ ಕಡ್ಾಯಪಡುತ್ತ
ಹ್ಮ್ ಹೊಡಿತೀವಿ ನಾವು ಡೆಲಿವರಿ ಹೊಡಿತೀವಲ್ಲ ಅದ್ರ ಕಟ್ ಆಗ್ತೇನೆ
ಹ್ಮ್
ಹ್ಮ್ ಹ್ಮ್ ಹ್ಮ್ ಅಂದ್ರ ಸುಮ್ಮ ಈ ಕಡ್ಲಿಂದ ಹೊಯ್ಬೇಕಪ್ಪಾ ಅಂದ್ರ ಗಾಡಿ ಈ ಕಡ್ಲಿಂದಾನೇ
ಹಾ ನಮ್ ಗಾಡಿ ಇತ್ತ ಅಂದ್ರೆ ಒಂದು ಫುಲ್ ಟ್ಯಾಂಕ್ ಮಾಡ್ಸಿದ ಅಂದ್ರೆ ಒಂದ್ ವಾರ ಡಾಡ್ತಾರ ಮುಂದ್ ಆರ್ನೂರು ರೂಪಾಯಿ ಕೊಟ್ಟು ಒಂದ್ ಆರ್ನೂರು ಏು ರೂಾಯ್ಟ್ಟಂದ್ರ ಆಯ್ತ ನೋಡ್
ಹ್ಮ್ ಹೌದೌದು ಹ್ಮ್
ಹ್ಮ್
ನತ ನ ಚಲೋ ಮಾಡಿತ್ತುು ನಿಂದೆ ಗಾಡು ಇ ಸು್ ಮತ್ತೊಂದ ಅವ್ರ ಗಾಡಿ ತಗ ಮೆ ಅವ್ರಿಗೆ ವಾರ ಕಟ್ಟ ಎರಡ್ ಎರಡ್ ಸಾವಿರ ರೂಪಾಯಿ ಬಾಳೆಗಾದತ್ ನಿಮ್ ಮತ್ತೆ
ಹ್ಮ್ ನಮಗೆ ಮತ್ ಏನು ಅದ ಆಗಲ್ಲ ಅಂತೇಳಿ ಸುಮ್ಮದ ಮಾಡ್ಬಿಟ್ಟು ನೋಡಿ
ಹ್ಮ್ ಹ್ಮ್ ಹ್ಮ್ ಅವ ನಿಮ್ ಫ್ರೆಂಡ್ ಎಲ್ಲಿರ್ ಅಲ್ಲ ಇರ್ತಾನ ಏನ್ ಆಯತ ಏನ್ ನಿಮ್ ದೂರ ಇರ್ತನ
ಅವನು ಅವನ ಈಗ ಇಲ್ಲಾ ಮಾಡಕೂತಾನ
ಹೌದೇನಾ ಏನ್ ಒಂದೇ ಇಲ್ಲ ರೂಮ್ ಹೆಂಗ್ ಅವ್ರದ್ದ ಕೊಡ್ತಾರ ಏ ಏನ್ ನಿಮ ರಿಲೇಶನ್ ಆರ ಅಲ್ಲಿ.
ಇಲ್ಲ ನಾವ್ ನಮ್ ದೋಸ್ತರು ಕೂಡ ರೂಮ್ ಮಾಡ್ಕೊಂಡಿದ್ದೀನಿ ನಾನು
ನಿಮ ದೋಸ್ತರು ಕೂಡ ಮಾಡಿಕೊಂಡೆನು
ಹ್ಮ ಅವ ಅಲ್ಯಾ ಅವರ ಮಾನ್ಯಗನವ
ಹ್ಮ್ ಹ್ಮ್
ನಾನ ಇಲ್ಲಿ ನಮ್ ದೋಸ್ತರು ಗೂಡ ಇನಿ ನೋಡಪಾ.
ಹ್ಮ್ ನಾ ಅವ್ನು ಸಿಕ್ತಾ ನಿಲ್ಲ ಅವಾಗವಾಗ.
ಏ ಸಿಗ್ತಾನ ನೋ ದಿನ್ನ ಸಿಗ್ತಾನ.
ಹ್ಮ್ ಹ್ಮ್ ಅಂದ್ರೆ ನಾನ ದೂರ ಅನಾ ಮಾಡಿದ್ದೆ ನಿನ್ಗೆ ಕಿಂತ ಪತ್ತ ಹಾಕೊಂಡಿದೆ. ಬ್ಯಾರಿ ಕಡಿಗೆ ಮಾಡ್ತಾರಲ್ಲಾ ಒಂದಲ್ಲೇ.
ಇಲ್ಲ ಇಲ್ಯಾನ ನಂಬಲಾನಾ. ಬರ್ತಾನ ಅವಾಗವಾಗ ಬೆಟ್ಟಿ ಆತನ ದಿನ್ನ ಸಿಗತಾನ. ಮಧ್ಯಾಹ್ನ ಇಬ್ರು ಸೇರಿದೆವು ಅಂದ್ರೆ ಅಲ್ಲೆ ಎಲ್ಯನ ಹೊರಗ್ ನಾಷ್ಟ ಗಿಷ್ಟ ಮಾಡ್ಕೊಂಡು ಬಂದ್ಬಿಡ್ತಿವಿ.
ಹ್ಮ್ ಹ್ಮ್ ಹ್ಮ್ ನಿಮ್ಡೆ ಮತ್ತೇ. ಯಾವಾಗ ಈ ಕಡೆ ಊರ ಕಡೆ ಏನ ಲೇಟ್ ಅದೇನು ಏನ್ ಬರೋದಿನ.
ಊರ್ ಕಡೆಗೇನು ಈ ಕಡೆ ಏನ್ ಬರದೇನೆಲ್ಲ ನೋಡ್ಬೇಕ್ ಈಗ ಬಂದ್ರೆ ಇನ್ನೊಂದ್ ಸ್ವಲ್ಪ ದಿನ ಬಿಟ್ಟು. ಈಗ ಯಾವಾಗ ಏನ್ ಮನಗಿದ್ರೆ ಬರ್ಬಕ್ ಏನ್ ಕೆಲ್ಸ ಗಳು ಇದ್ರೆ ಇಲ್ಲಾ ಅಂದ್ರೆ ಇಲ್ಲ.
ಹ್ಮ ಹೌದಾ.
ಹ್ಮ್ ನೀವ
ಆಮೇಲೆ ಏನಿಲ್ ನೋಡಪ್ ಈ ಕಡೆ ಹೊಲ್ದಾಗ ಕೆಲ್ಸ ನಡ್ದವ ಈಗ ಬರ್ತಿ ಹೊಲ್ದಾಗ ನಡದವ ಕೆಲ್ಸ ಈಗ ಮಳಿ ಬಂದದ ಮೊನ್ನೆ ಈಗ. ಅಲ್ಲ ಮಸಾಲೀ ಬೀಜ.
ಜಲನಾ.
ಹ್ಹಾ ಹ್ಹಾ.
ಆಮೇಲೆ ಅಚ್ಚಿಲ್ಲೆ ನಿಂಗ.
ಹಾ ಸರಿ ತಗೋ ಸರಿ ತಗೋ ಹ್ಮ್.
ಇಡ್ಲ.
ಹ್ಹಾ.